ಹಲೋ ಆದ್ರೆ ಕಡೆ ಮುಚ್ಚಿ ಮೊದಲತ್ತು
ಅ ಸಪ್ಪ ನ ಸ್ವಲ್ಪ ಗಾಳಿ ಎಲ್ಲ
ಹ್ಮ ಹ್ಮ
ತಗೋಬಗ್ ಮಾಡಿವ ಹೆಂಗ ಹೆಂಗ ರೇಟ್ ಅ ಬಲ್ಲಿ
ಇಲ್ರರಿ ನಾವ್ ಮುಚ್ಚೋರಿ ಬ್ಯಾರ್ಯಾರ್ ಮರಕ್ ಕುಂತಾರ
ಹೌದಾ
ಎತ್ಕೊಂಡೋದ ಎಲ್ಲ ಮುತ್ಬಟ್ಟ ಅಂಗಡಿ ಲ ಆಾಸಲ್ಲ
ಹ ಅದ್ರ ಸಲಕ ಏನಾರು ಮಾಡಿ ಮತ್ತ ಬಡ್ತರತ್ ಮಾಡಿದ್ಯಾ
ಏನ್ ಏನ್ ಏನ್ ಬಿಡಬೇಕಕ್ತರಿ ನೀವು ಕಿರಣ್ ಅಂಗಡ ಆಗ ಬಿಡ್ತಾರ ಅದೇ ಹೇಳ್ರಿ ಬಿಡ್ತಾರ ಕಡಿ
ಹ
ಹ ಹ ಯಾರ ಹೆಂಗತ್ಟ
ಕರೆಳಗಾದ್ರೆ ಕತ್ತರ
ಕೊಡ್ತಾರ ಪರ್ಸೆಂಟೇಜ್ ಏನು ನೂರು ರೂಪಾಯ ಸಾವಿರ ರೂಪಾಯಿ ಆಯ್ತಲ್ ಸಾವಿರ ಆಯ್ತು ನೂರು ರೂಪಾಯಿ ಬಿಡ್ತಾರ
ಬಿಡ್ತಾರ್ರಿ ಮತ್ತ ನೀವ ಏನಾರ ಮಾಡಿರಿ ಅಂದ್ರ ಕೋಶಿ್ ಅಂದ್ರ ಮತ್ತತ್ ಕಡಿ ಮಾಡ್ತಾರ ಟಟ
ಎ ವ ಒಂದು ಐದಾರು ಸಾವರ್ ಬಿಡುತ್ತ ಒಐ ಸಾವಿ ಮ ಒಂದ್ ಐದು ಸಾವಿರ ರೂಪಾಯಿ ಕೊಡ್ತಾರೆ
ಎಲ್ಲಿರ್ರಿ
ಹೌದು ಮನ್ಗಾರ
ಹಯಲ್ಲ ಅ ಕಡೆ
ಯ ಕಡೆ ಇಲ್ರಿ ಹೊತ್ತು ಹೊಲ ಹೋಗೋಗಲ್ರಿ
ಅದೇ ನ ಎಲೆಕ್ಷನ್ಗೆಂದ್ರ ಬದ ಮಾಡೀವಿ ನಾವ್ನು
ಹ ಯಾವದು
ಇದು ಬ
ಪಂಚಾಯತ್ ಇದೆ
ಹಾ ಹಾ ನೆಂಬರ್
ನ ಬರ ನಿಂದ್ರ ಬತ್ತಲ್ರರಿ
ಅದೇ ನೆಂದರ್ ಬಕ್ಕು ಸ್ವಲ್ಪ ಅದೇ ತಿರ್ಗಾಡ ಬಕ್ಕು ಯಾಕಂದ್ರ ಊರ ಹೆಸರು ಮಾಡಿನ ಸ್ವಲ್ಪ
ಹಾ ಹಾ
ಸಪೋ ಅಭಿವೃದ್ಧಿ ಮಾನಸವೋಗ
ನಡತಿ ಪಸ್ ಓಣಿ ಅಭಿವೃದ್ಧಿ ಮಾಡ್ಸಾರೆ
ಹ್ಮ್ ಹ್ಮ್ ಮೋಣಿ ಯಾಕಂದ್ರ ಓಣಿಯಾಗ ಮತ್ತೆ ಹಾಕಿರ್ತಾರಲ್ಲ ಮತ್ತ ಹಾಕಿರ್ತಾರ ಮತ್ತ ಹಕಿ ಗೆಲ್ಸಿರ್ತಾರಲ್ಲ ಮತ್ತೆ
ಹೋಣಿ ಅಭಿವೃದ್ಧಿ ಮಾಡ್ಸರ ಜನಗಳು ಬರ್ತಾರ
ಹ್ಮ ಅದೇ ಮಾಡ್ಸ್ಬೇಕಕ್ ಮತ್ತತ್ ಒಂದೊಂದ್ ವಾಡಿಗೆ ಇಂತವ್ರ ಅಂತ ನಿಲ್ಲಸ್ತಾರ ಮೊಟ್ಟೆ ವರ್ಸ ನಾನ ನಿಂತರ್ ಪೋಕ್
ನಿಂದ್ರ ಮತ್ತೆ ನಿಮ್ ನಿಮ್ಮ ಮನೆಗಾಸ್ಲ ಇತ್ತ ಅಂದ್ರೆ ನೀ ನಿಂತತ್ ಬಿಡ್ರಿ ಇಲ್ಲ
ಅದೇ ಸ್ವಪ್ನ ಮನ ತಂಬರ್ದಾಗೆ ನಾದರ್ ನೀ ನೀನ್ದ ಸ್ನಾನಕತ್ತಾರ ಅದ ನೆಂದರ ಕ್ಕ ಪಕ್ಕತತ
ಯಾರ್ ನಿಂದ್ರ ತಾನ ಕುಂತಾರ ನಿಮ್ಮನ ತಂದರ
ಅಲ್ಲ ಹಾ ಆಗ್ಲಾರದು
ಅದೇ ಇದನ್ ಬರ ಬರ ಆಗ್ಬಿಡ್ರಿ
ಹಾ ಮತ್ತೆರಾರ ಮತ್ತ ಊರ ಅಂದ್ಮೇಲ
ಆ ಕೇಳ ಬೇಕ್ರಿ ಕೇಳ್ಬ್ರೀ ಮತ್ತತ್ ಸೀಟ ಗೌಡ್ರಿ ಕೇಳ್ಬ ನಮೂರ್ ಗೌಡ್ರಿಗೆ
ಬ್ಯಾಡ ಅಂದ್ರ ಸ್ವಂತ ಆಕಿ ಮನ್ ಕಷ್ಟ ಮಾಡಂಗಿತ್ತಂದ್ರ ಎಡತ್ತಿದ್ರ ಎಲೆಕ್ಷನ್ ಹ ಕುತಂತ ಹೇಳು.
ಬರ ನೀವ್ ಮೂರ್ಂಡೆ ಹಣಕಾಷ್ಟ ನಡತಾವ್ರೀ
ಹಾ ಹ
ಕೇಳ್ರಿ ಕೇಳ್ರಿ ಏನಂತ
ಕೇಳಿ ಹೇಳ್ತರಿ ನಿಮ್ಗ ಮತ್ತ ನೀವು ನಿಮ್ದ ಯಾವ ವಡ ಬರ್ತರಿ ನಿಮ್ದ
ಹೌದ ನಂಬದ್ ರಿ ನಂಬದು ನಾಕನೇ ವಡ ಬರ್ತ್ರಿ
ನಾಕನೇ ನಿಂಬಲ್ಲಿ ಯಾರ್ಯಾರ
ಏ ನಂಬಲ್ಲಿ ಜಗಳ ನಡದ್ರ
ಅದ್ರ ಸಲಗೆ
ಯಾರೆ ನಿಂದ್ರಿಸಬೇಕಂತ ಗೊತ್ತಾಗಲ್ಲ ಆಗ್ಯಾದ
ನಮ್ಮರು ನಾವಿನ್ನಂದ್ರ ಕತಿ ಸ್ವಲ್ಪ ಏ ಮಾಡ್ತೆ
ನಿಂತ ಬಿಡ್ರೆ ಎಲ್ಲ ನಡಿತ ನಿಂತ್ ಬಿಡ್ರೆ ಎಲ್ಲ ನಡಿತ
ಎಂದರ್ಬೇಕೇಕಕ್ ಅದಕ್ಕೆ ಎಂದಿರ್ಬೇಕಕ ನಿಂತ ಸ್ವಲ್ಪ ಒಳ್ಳೇದತ್ ನ್ಗನು ಈಗ ಬರಬತ ಎಲೆಕ್ಷನ್ ಆಯ್ತು ಬರಬರ್ತ ಬಂದ್ರ ಮತ್ತ ತಾಲೂಕ್ ಪಂಚಾಯತಿ ಸದಸ್ಯರೇ ಆಗಿ ಅಲ್ಲಿ ಅಧ್ಯಕ್ಷರಾಗಿ ಬರಬರ್ ಎಮ್ ಎಲ್ ಎ ತರ ಹೋಗ್ಬಹುದು ಇನ ಯೇ ಜದ ಎಲ್ಲ ಆದ.
ಹೋಗ್ಬೌದು ಹೋಗ್ಬೌದು
ಹ್ಮ್
ಅಂದ್ರ ಜನ ಜನಗಳಳಿಗೆಚ್ಚಬೇಕು
ಜನ ಅನ ರಿ ಬಾಳ ಟ ನಾ ಫೋನ್ ಹಚ್ಚರ ಹಂಗ ಬಾಳ ಗಾಡ್ ನಿಂದರತರ ಮನಿ ಮುಂದ ದೊಡ್ಡ ಪ್ರಮಾಣದ ಉಳದಿನಿ ನಾನು ಸಣ್ಣ ಆಯಲ್ಲ
ಹೌದೌದುನ್ರಿ ಹಂಗಾದ್ರೆ ನಡತ್ ತೋರಿ
ನಿಂದರ್ಬೇಕಕ್ ಮತ್ತೆ ಅದೇ ಒಂದ ಸ್ವಲ್ಪ ಫೋನ್ ತರಕ್ ಹೋಗ್ಬೇಕು ಫೋನ್ ಅದು ಇಂದ ಮನ್ಷ್ಯ ವ್ಯಾಲ್ಯೂ ಇರುತ್ತದೆ
ಯಾವತ್ ಹೋವಾಗ ಮಾಡಿ ರಿ
ಅದೇ ಯಾವಾಗ ಐಫೋನ್ ಅಂತ ಯಾವಾಗ
ಹ ಐಫೋನ್ ತೊಬಡಾದರಿ ಈಗ ಅಲ್ಟ್ರಾ ತೌಂಡ್ರ ಬೆಳಿತಾರೆ ಇಲ್ಲಿ
ಯಾಕಂದ್ರ ಎಡ್ ಎಡತ ಹೋಗಮ್ಮ ಫೋನ್. ಹ ಕಯಗೊಂದು ಈ ಕಯಗೊಂದು
ಸರಿ ಸರಿ ತುಗೊಂಡ್ರಿ ಎಸ್
ಆವ ಎಟ್ಟಕ ಒಂದ ಬಿಳ್ಳತಾವ ಒಂದೊದಕ
ಅವ್ರಿ ಒಂದ ದೀಡ್ ದಿಡ್ ಲಕ್ಷ ಅವ್ರಿ
ಒಂದಂದುಕ್ಕ
ಹ್ನ್ ರೀ ಒಂದೊಂದ್ದ ದೀಡ್ ದಿಡಲಕ್ಷ ಅವ ರೀ
ಲಕ್ಷ ಅಂದ್ರೆ ಮತ್ತ ಇಲ್ಲಿ ಓಟಿಗೆ ರೊಕ್ಕ ಅನ್ಸ್ಬೇಕಲ್ಪ ಇಲ್ಲಿ
ಮತ್ತ ನೋಡ್ರ ಅದಿಕ್ಕೆ ಹೇಳಿದಾರ ಒಂದ್ ತೋರಿ ಒಂದು
ಹ್ಮ್
ಕನಡ್ ತಗಂಬಟ್ರ
ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ವ್ಯಾಲ್ಯೂ ಇರಲ್ವಾ
ಹೇ ಹೊಸದಂತ ಹೇಳ್ಬ ಬಿಡ್ರಿ ನೀವ್ ಜನ ನಮ್ತಲ್
ಹೌದೌದು ಅಂದ್ರ ಏನ್ ಆಗಿರ್ಬೂಡ ಪೋನಿಗೆ ಪಾಡ
ಏ ನಲ್ಲ ಬಾರಿ ಫೋನ್ ಸಿಕ್ತಾವವು ಸೆಕೆಂಡ್ ಹ್ಯಾಂಡ್ ತಗ್ಂಬ ಬಿಟ್ರಿ ಎಲ್ಲ ನಡೀತ ನ ಮಿ
ಹ್ಮ್ ಎಷ್ಟಕ್ಕೊಂದು ಭುಳ ತವ
ಸೆಕಂಡಹ್ಯಾಂಡ್ ಒಂದು ಐವತ್ತುೈಐವತ್ತು ಸಿತಾವ ಆರಡ್ ಒಂದ ಲಕ್ಷ
ಅಂದ್ರೆ ಮತ್ತ ಏನಾರ ಆಯ ಇದು ಒಂದರ ಒಳಗೆ
ಏ ಏನಾಗಿಲ್ರಿ
ಏನಾರ ಆಗಿರ್ತಾವ ಒಪ್ಪ ಏನ್ ಸುಮ್ಮನೆ ಸೆಕೆಂಡ್ ಹ್ಯಾಂಡಲ್ ಅಂದ್ರೆ ಏನಾರ ಏನಾರ ಆ ಸಲಕ್ ಕೊಟ್ಟಿರ್ತಾರೆ
ನೀವೇಏನಾಗಿರ್ಲಾ ನಡೀತೀನಿ ಎಲ್ಲ ಸುಮ್ಮ ಆರಾಮ
ಹ್ಮ್ ಹ್ಮ್ ಒಟ್ಟೆ ಬೇಸರಾಗಿರುತ್ತೆ ಅ ಬೋನ್ ಯೂಸ್ ಮಾಡಿ
ಹಾ ಬ್ಯಾಸರಾಯ್ ಕೊಟ್ಟಿರ್ತಾರ ಅದಕ್ಕೆ ನಡತ್ ನೋಡಿ
ಕೊಡ್ತಾರೆ ಒಬ್ಬ ಅವರು
ಏ ಹೋಗಲ್ರಿ ಡಿಸ್ಪ್ಲೇ ಅವಲ್ಲ ಹೋಗಂಗಿತ್ತ ಅಂದ್ರ ಆ ಗೊತ್ತಾತ್ರಿ ಐಫೋನ್ ಅವಕ್ಕು ಆಲ್ರೆಡಿ ್ಲಸ್ ಅದಕ್ಕೆ
ಹ್ಮ್ ಹ್ಮ್ ಯಾವ್ಯಾವ್ ಸೆಟ್ಟಿಂಗ್ ಪಟ್ಟಿಂಗ್ ಇರ್ತಾವಲ್ಲ ಒಳಗ ಹೋಗುವ
ಅದೇ ಸೆಟ್ಟಿಂಗ್ ನೋಡ್ರೆ ಗೊತ್ತತ್ತ ಡಿಸ್ಪ್ಲೇ ಇಕ್ಸತ್ ಫೋನಗೋಳೆ ಅಲ್ ಬೇರೆ ಕಾಣತವ ಆಗ್ಲಿಕ್ಕೆ
ಹೌದೌದೌದು ಅಂದ್ರ ನ ನಮಾನ ಕಾಂಪ್ರಮೈಸ್ ಮಾಡ್ಕತಾರ ಅವ್ರ
ಹ ಮಾಡಿಕತಾರ ಬಿುಡು
ನಿಂಬಲ್ಲಿ ಯಾವ್ದಾದ್ರ ಪಾನ
ಹ ನಮ್ಮಪಲ್ಲಿ ಸಣದೌತಾರೆ
ಯಾವುದೋಐಫೋನ್
ಹ ಎಲ್ರು ಆಂಡ್ರಾಯ್ಡ್ ಎ
ನಮ್ದು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಬಂದುು
ಮತ್ತ ನೀವನ್ ಯಪೋನ ಅದ
ಏ್ ಬ್ಯಾಡ್ರಿ ನಮಗೆ ಗಿಟ್ರ ಏನ್ ಹಡತ ಫೋನ್ ಚಲೋದಲ್ಲ
ಬೇರೆ್ ನೋಡ ಅಲ್ಡ್ರ ಬಲ್ಟ್ರ ತೋರ್ ಕೊಡ್ನ್ ರೊಕ್ಕ
ಎಲ್ರಿೀ ಚಾರ್ ಇಷ್ಟ ಚಲೋ ಬರ್ತರಿ ಚಾರ್ಜ್ ನಮ್ಗೆ
ಅ ಅಲ್ಟ್ರಾವಲ್ ಚಾರ್ಜ್ ಬರ್ಲವ
ಅ ಬರಲ್ಲ ರೀ ಒಕರ ಬರಲ್ಲ ರೀ ಚಾರ್
ರಲ್ಲ ಅದನಾ
ಅವ್ ರೊಕ್ಕದ್ ಮನುಷ್ಯರಿ ಏನ್ ಇಡ್ತಾರೆ ನಮ್ಮಂತರಿ ಎಲ್ಲಿ ಇಡ್ತಾರೆ
ಹೌದೌದೌದು ಎಲ್ಲ ಒಂದೇ ಫೀಚರ್ ಇರ್ತ ಅದ್ರಾಗಐತ ಇದ್ರಾಗೈತ
ಹ
ಹ್ಮ್ ಒಟ ನೋಡಕ್ ಪೋನ್ ಹೊಡದ ಕಾಣುತ್ತೆ
ಅಷ್ಟೇ ದೊಡ್ಡ ಕಾಣತ್ತ ಸ್ವಲ್ಪ ಕ್ಯಾಮ್ರಾ ಚಲೋ ಕೊೂಡ
ಹ್ಮ್ ಹ್ಮ್ ಹೌದೌದು
ಎಲ್ಲ ಸೇಮ್ ಎಲ್ಲ
ಅ್ರ ಸುಮ್ನೆ ಸುಮ್ನೆ ಅಂತಾರ ನ ಇಕೊ ತೋತನಿ ಅದ ಇದೆ ಅಂತೆ
ಅಕ್ಕದಾರ ತೋತಾರೀ
ಅದಕ್ಕೆ ಅಷ್ಟ ಆ ಡಿಮ್ಯಾ ಬನಿಗೆ
ಹ ಅದೇ ಲೋಗ ರೀ ಆಪಲ್ ಸಿಂಬಲ್ ಅದಲ್ರಿಲ್ಲಿಂದ ಸೇಬಣಿಿಂದ
ಹ್ಮ್ ಹ್ಮ್
ಅದಕ್ ಬಾಳ ಡಿಮ್ಯಾಂಡ್ ಅವ್ರ ಎಲ್ಲ ರೊಕ್ಕರ್ತ ಮಂದಿ ಸ್ವಲ್ಪ ಅದ್ರ ಎ್ರ ತವಾ ನಾವವು ತೋತನಂಗೆ ಅಂತ
ಹೌದೌದ ಹೌದು ಎಲ್ಲಕತಾರಪ್ಪ ಎಲ್ಲ ಅಂತ ಅಯಪಣ
ಎಲ್ಲಾರ ತೋಲಾ ಕುೂಂತಾರಿೀ
ಹ್ಮ್ ಎಲ್ಲಾ ರಾಜಕಾರಣಿ ಇಟ್ಟಾರೆ ಬಡವರು ಹುಡಕತ್ತರ ನಟರುಗಳು ಇಟ್ಟಾರೆ ಬಡವರು ಹು ಡಾಕತ್ತಾರ
ಬಡವರು ಇಡ್ತಾರ ಬಡವ ಇ ಎಮ್ ಐ ಮಾಡಿಸಿ ಈಡಾಕತ್ತಾವ್ ಬಡವ ಅದೇ ಕತ್ತಿ ತೊಡ್ದಂಗ ದುಡಿಬೇಕ್ ಅದೇ ನೋಡ ಹೆಂಗ್ ಅದ
ಹೌದೌ ಹೌದ ನೋಡ.
ನಮ್ಮ ರೊಕ್ಕ ತೊಗೊಂಡ ದುಡಿತಾರ ಈಟ ಇವರು ಬಡವರು
ಹೆಂಗ ಆದ ಮತ್ತೆ ಏನ್ ಮಾಡ್ತಿ
ಹ್ಮ್ ಮತ್ತ ಏನ್ ಅನಕ್ಕ ಆಗಲ್ಲ ಯಾರಿಗೆ ಏನ್ ಅನಕ್ಕ ಆಗಲ್ಲ ಯಾರಿಗೆ.
ಫೋನ್ ತಗೋಡೇನವ
ನಂಬದ ಈಗ ಆಯ್ತ್ರಿ ಈಗ ಒಂದ್ ಎರಡು ವರ್ಷ ಆಯ್ತ್ರಿ.
ಯಾಡ ವರ್ಷ ಯಾಡ ವರ್ಷಇಂದ ಎಟ ಬಿತ್ತಿ ಇವಾತ್ತ್ ಏಟ ಇದ ರೇಟ್
ಏ ಈಗಲ್ಲ ತಗೋಬಾಡದ್ರೇ ಎಲ್ಲ ರೊಕ್ಕ ಬಾಳ ಕಡಿಮೆ ಆಗೆತೆ. ಹಾ ರ ಹತ್ತ ಹತ್ತ ಸಾವಿ ರೂಪಾಯಿ ಕಡಿಮೆ ಆಗೇತ್ರಿ
ನೋಡ ಹಿಂಗ ಹಿಂಗ ಆದ್ರ ಹೆಂಗ ಮಾಡ್ಬೇಕ ನೋಡ್ ಮತ್ತ.
ಅದಕ್ಕೆ ಸುಮ್ಮು ಬ್ಯಾಡ ಬ್ಯಾಡ ಅತ್ರೆ ಅದ ಸುಮ್ಮು ಗೋಲ್ಡ್ ನಾವು ಅಂತರು ಫೋನ್ ತಗೋಬಹುದಾ ಅಲ್ಲ ಗೊಬ್ಬ
ಹಾ ಅಂದ್ರ ಮೋದಿ ಅವರ ಹೇಳ್ಯಾರ್ ಈ ವರ್ಷ ಅದ ಗೋಲ್ಡ ತಗೋಕಹೋಗಬ್ಯಾಡ್ರ ಅದ
ಮುಂದಲ ವರ್ಷ ರೇಟ್ ಇಳಂಗ ಇಳಸಂಗ ಕಾಣಸ್ತಾರ ರೀ ಅವ್ರು
ಹಾ ಅದರ ಸಲಾಗಿ ಏನ್ ತಗೋಕ ಹೋಗ್ಬಟ್ರಿ ಈ ವರ್ಷ ಅಂತ ತಗೊಂಡ್ರ ಅಂದ್ರ ಹಳಗ್ ಬೀಳ್ತರಾ ನೋಡ
ಕರೆ ಹಂಗಅಕ್ಕ
ಹಾ
ಮುಂದ್ಲ ವರ್ಸ ನಲ್ವತ್ ಸಾವಿರ ರೂಪಾಯಿ ತೊಲಿ ಆಯ್ತಂದ್ರ ಬಾಯ ಹತ್ರಿ
ಏ ಅಷ್ಟೇನ್ ಅಷ್ಟೇನ್ ಇಳಿಯಲ್ ತಗೋ ಗೋಲ್ಡ್ ಮ್ಯಾನ್
ಹೇಳಕ್ ಬರಲ್ ಇಳಿಯತ್
ಅಯ್ಯ ಹೇಳ ಅಷ್ಟ ನಾಲವತ್ತ ಸಾವಿರ ಅಂದ್ರ ಎಲ್ಲಿಗ್ ಬಂತ
ಇಳಿತ ಅಂದ್ರ ಆಗತ್ತ
ಐ ಮನಷ್ಯ ಹೊಲಮಾರಿ ತೊಗೋತರ ಬಂಗಾರಾ
ಏ ತಗೋಆಲ್ ಯಾರ್ ತೊಗಲ್
ತೊಗೋತರ ಎಲ್ಲಾ ಯಾಕೆ ಏಟ ಯಾಡ ಲಕ್ಷ ಆದ್ರೂ ತೊಗೋಡ್ರ ಮಂದಿ
ಮೊೆನ್ನೆ ತೊಡೆ ದಿನಗಳ ಯಾಡಾ ಲಕ್ಷದ ಸನೆಕ ಹೋಗೆತೇರಿ
ಹಾ ಮತಡ ಒಬ್ಬೊಬ್ಬರ ಲಂಗಣದಾಗ ಯಾಡ ಲಕ್ಷ ಕೊಟ್ಟು ತಗೊಂಡಿರತರಾ ಮತ್ತೆ ನಲ್ವತ್ ಸಾವಿರ ಬಂದ್ರ ಏನ್ ಮಾಡ್ಬೇಕು.
ಏ ನೋಡ ಹೆಂಗ ಈರಣ
ಅಷ್ಟೇನ್ ಆಗಲ್ವ ಎಪ್ಪತ್ತ ಎಂಬತ್ ಸಾವಿರ ರೂಪಾಯಿ
ಇಲ್ಲ ಇಲ್ಲ ಹತ್ ಆಗದಲ್ಲ
ಲಾಸ್ ಐವತ್ತ ಇಲ್ಲ ಅರವತ್ತ ಸಾವಿರ ರೂಪಾಯಿ ಆಗ್ತದ ಮತ್ತ ಉಹ್ ಉಹ್ ಅತ್ತ್
ಈಗ ಈಗ ಅದ ಎಸ್ಟ್ ಅಷ್ಟಕಂದ್ರೆ ವ ನಲವತ್ತ ಸಾವಿರಕ್ಕ್ ತಂದ ಹಚ್ಚತೇನ್ ಅಂತ ಹೇಳ್ಯ್ರಿ ಅವ್ರ ಏನ್
ನಲ್ವತ್ತ ಸವರಕ್ಕಾ.
ಹಾ
ಸಿಗದ ಕಡಿಮೆ ಆಗಿದೆ ಪಾ ಬಂಗಾರ ಅಲ್ಲಿಲ್ಲಿ
ಬಂಗಾರ ಸಿಗದೆಲ್ಲ ಕಡಿಮೆಲ್ ಸಿಗ್ಲಾ ಕುೂತದ ಬಟ್ ಇವರು ಜಿ ಎಸ್ಟಿ ಅದ ಇದ ಅಂತ ಜಗ ಇದ ಮಾಡಕುಂತಾರ
ಹೌದ ಹೌದ ಹೌದ ಹೌದು ಅಪ್ಪಣ್ಣಅಪ್ಪ ಅಜ್ಜ ನಲ್ಲರದ ಹಂಗಾಯ್ತನ್
ಐರಣ್ಣ ಫೋನ್ ಬರ ಕೂತರ ಸ್ವಲ್ಪ ಹಚ್ಚತೀನಿ ಇರ್ರಿ ನಿಮ್ಗ ಹ